ಅಲೋ ರೀ ಮಕೊಂಡ್ರ ಏನ್ ರೀ.
ಹುನ್ರೀ ಸ್ವಪ್ಪು ಬಳ ನಿನ್ಯ ಇವತ್ತು ಹುನ್ರೀ ಸ್ವಲ್ ಪು ಬಾಳ ನಿನ್ನಿ ನಾವ್ ಒಂದ್ ಗಂಟಿತನಾ ಹೋದಿವಿ.
ಹಾ ರೀ.
ಇವತ್ ಮುಂಜಾಲೆ ಇದಕ್ಕೆ ಎದ್ದಬುಟ್ಟಿವಲ್ರೀ ಸ್ವಪ್ ನಿದ್ದಿ ಬಂದಂಗ ಅಗಕ್ ಕುಂತ್ಬುಟ್ಟತ್ರಿ.
ಅಂದ್ರ ಎಕ್ಸಾಮ್ ಬಾರಿ ಬರ್ದಿರತ್ರಿ.
ಎಕ್ಸಾಮ್ ಪರೀಕ್ಷೆ ಸ್ವಲ್ಪ ಅಡೆತಡೆಗಳ ಆಗ್ಯವ್ರಿಗೆ ಅದ್ರೊಳಗ. .
ಹೌದ್ರೀ.
ಹುನ್ರಿ ಈಗ ಪರಿಸರ ಮಾಲಿನ್ಯ ಕೇಳಿರೇನ್ರಿ ನೀವ
ಕೇಳಿನಲ್ರೀ
ಪರಿಸರ ಮಾಲಿನ್ಯ ಬಗ್ಗೆ ನಿಮ್ ನಿಮ್ ಕಡೆ ಯಾವ್ದರ ಕಾರ್ಖಾನೆ ಗಿರ್ಕಾನೆ ಅದಾವನ್ರಿ ನಮ ನಿಮ
ನಮ್ಮಂಬಲ್ಲಿ ಅದಾವ್ರೀ ನಮ್ಮಾ ನಮ್ಮ ಊರ್ನಿಂತ ಎಷ್ಟ ಅಂದ್ರ ಹದ್ನೈದ ಕಿಲೋಮೀಟರ್ ಆದೆ ಒಂದ ಕಾರ್ಖಾನೆ ಮನ್ನಾಪುರ್ ಕಾರ್ಖಾನೆ ತಾವರೆ ಮತ್ತ್ ನಮ್ ಊರ್ನತಿ ಇನ್ನೊಂದು ಕಾರ್ಖಾನೆ ಆದ ರೀ ಒಂದ್ ಇಪ್ಪತ್ ಕಿಲೋಮೀಟರ್ ಮತ್ತ ಅದೊಂದು ಬಳ್ಳಿ ಫ್ಯಾಕ್ಟ್ರಿ
ಮುತ್ಲ ಹಳ್ಳಿಗೆ ಎಲ್ಲಾ ಕಾರ್ಖಾನೆಲಿಂತ್ರ ಹಾನಿ ಆಗತ್ರಿ
ನಮ್ ಊರ್ಕ್ಕಿಂತಲೂ ಅದು ಇರ್ತಲ್ರಿ ಆ ಆ ಅದು ಊರ್ದ ಬಾಳ ಇದು ಹಾನಿ ಆತದರಿ
ಹೂನ್ರಿ ಇಲ್ರೀ ಬಾಳ ಮತ್ತೆ ಹೂನ್ರಿ ಇಲ್ರೀ ಆದ್ರ ಸುತ್ತಮುತ್ಲ ಹಳ್ಳಿ ಹಾನಿ ಉಂಟಾಗ್ರಿ
ಹಾನಿ ಆತರಿ ಮತ್ ಏನ್ ಮಾಡಕ್ ಬರ್ತರಿ ಅದು ಪ್ಯಾಕ್ ಕಾರ್ಖಾನೆ ನಿಂತಾನೇ ಜೀವನ ನಡಿತ್ ತಿರ್ತ ಹಾ ರೀ ಹರಿತಾವಲ್ರಿ ಕೆನಲ್ಲ ಅದ್ರ ಬಾಗು ಬಾಜು ಒಂದು ದೊಡ್ ಕೆನಲ್ಲ ಇರ್ತರಿ
ಹೂನ್ರೀ ಅದ್ರಲಿಂತ್ರ ಈಗೆಲ್ಲಾ ನೀರ ಅದ ಕಲಷಿತವಾಗಲ್ಲ ಅಂದ್ರೆ ಈಗಿನ ದನ ಕರಗಳು ಕುಡಿತಾವು ಎಲ್ಲಾ ಮನುಷ್ಯರ ಎಲ್ಲಾ ಮಾತ ಇದು ಮಾಡ್ತ ಲ್ರಿ ಈಗ್ನ್ಯಾರ್ ಬಳಸ್ತಾರಲ್ರೀ ಅವ್ನ
ಹೌದ್ ಹೌದ್ ರೀ ಏನ್ ಮಾಡ್ತೀರಿ ಎಲ್ಲಾ ಇದು ಜನ್ರಿಗೆ ಬುದ್ಧಿ ಬರಬೆಕ್ರೀ ಜನ್ರಿಗೆ ಬುದ್ಧಿ ಬರತ್ತನಾ ಏನೂ
ಜನ್ರಿಗೆ ಬುದ್ದಿ ಬರ್ಬೋಕ ಕುಡ್ರಿ ಜನರಿಗೆ ಬುದ್ಧಿ ಬರಲ್ನಂತರ ನಿಮ್ಮ್ಂತಾರ ಹೋಗಿ ಹೊ ಯಿ ಶಾಲಿ ಕಲ್ತಾರ ಹೋಗಿ ಎಲ್ಲಾ ಸ್ವಲ್ಪ ಮನವಿ ಸಲ್ಸಿ ಬರಬೆಕ್ರಿ ಸರ್ಕಾರಕ್ಕ ಹೊಗಿನ್ನಾ
ಹೌದ್ರಿ ಸರ್ಕಾರ ಮೇನ್ ಟೈಟಿರ್ಬೇಕ ರೀ
ಹೂನ್ರೀ ಸರ್ಕಾರಕ್ಕ ಹೋಗಿ ಪೋಸ್ಟಿಲ್ ನಿಂತ್ರ ಅದು ಇದ ಕಳಸ್ಬೇಕ್ರೀ ನೀವು ಹಂಚ್ ಕಚ್ಚರಿ ಯಂತ್ರ ಪತ್ರ ಬರ್ದ ಎಲ್ಲ ಕಳ್ಸ್ ಬೇಕ್ರೀ ಒಂದ್ ಐ ಒಂದ್ ಐದ್ ಹತ್ತು ಪ ಪತ್ರ ಬಿತ್ತಂದರೆ ಎಲ್ಲ ಚುಲೊ ಆಗತ್ ರೀ
ಹೌದ್ರಿ ಆದ್
ಈಗ ಆದ ಕಾರ್ಖಾನೇ ಅಂದ್ರ ಈಗ ಸಾವಿ ಸಾವಿರಾರು ಮಂದಿಗ ಅನ್ನ ಹಾಕದ್ ಬಿಡ್ರಿ ಆದ್ರ ನಾವ್ ಅನ್ಕಂದ ಬೇರೆದಲ್ಲದ
ಹೌದ ಬಿಡ್ರಿ ಸಕ್ಕ ಸಕ್ಕರೆ ಕಾರ್ಖಾನೆ ಆದ್ರಿ ನಮ್ಮ ಬಾಜು
ಹೂನ್ರೀ ಈಗ ಎಲ್ ಸಾವಿರಾರು ಮಂದಿಗ ಅನ್ನ ಹಾಕದ್ರಿ ಅದ ಆದ್ರ ಮತ್ತ ಈಗ ಎಲ್ಲ ಕಬ್ಬು ಪಬ್ಬು ಬೆಳಿತಾರಲ್ರೀ ಮತ್ ಕಾರ್ಖಾನೆಗೆ ತಗೊಂಡ್ ಹೋಗಬಕ್ರಿ ನೀವು ಇಲ್ಲಿ ತಗೊಂಡ್ ಹೋಗಾಕ್ ದಾರಿನ ಇಲ್ಲಾ
ಹೌದೌದ್ರೀ
ಹುನ್ರಿ ಈಗ ಅವಾಗ ಎಲ್ಲಾ ಗಾಣದ್ದ ಗಾಣದ್ಲಿಂತ್ರ ಇದ ಎಣ್ಣಿ ತಯಾರ ಮಾಡ್ತಿದ್ರಲ್ರೀ
ಹೌದ್ರಿ ಈಗೆಲ್ಲಾ ಮಿಷಿನ್ ಬಂದಾವ್ರಿ ದೊಡ್ಡ ದೊಡ್ಡುವ ಮಿಷಿನ್ ಬಂದ್ ಬಿಟ್ಟ್ ರೀ
ಹ್ಮ್ ಈಗೆಲ್ಲಾ ಶ್ಯಾಮಾರಿ ಅವಾಗೆಲ್ಲಾ ಗಾಣದ್ಲನ್ರ ನೋ ಕಬ್ಬು ಅದು ಇದು ಹ್ಞನ್ರೀ ಅದ ಹೆಂಗ್ರೀ ಯಾವ ಟೈಪ್ ಇರ್ಬೋದ್ರಿ ಅದ ಗಣದಲ್ಲಿ ಅಂದ್ರ
ಅ್ರ ದೊಡ್ಡದೊಂದು ಇದು ಇರ್ತತ್ರಿ
ಬೋಗಣೆ ಹ್ಞನ್ ರೀ
ಅದು ಬುಡುಕ ಹಿಂಗ ಒಲಿ ಇಟ್ಟ ಹಿಂಗ ನೆಲ್ದಾಗ ಇದು ಹಿಂಗ ತಗ್ ಹೊಡದಕರೆ ಹಿಂಗ ಇದು ಮಾಡಿರ್ತಾರ ಅಲ್ಲಿ ಕಟ್ಟಿಗೆ ಇಟ್ಟು ಸುಡ್ತಾರೆ ಹಿಂಗ ಡಲ್ಲ ಆತಾರಿ ಅದ್ರನಿ
ಒಳ್ಳೆ ಸುತ್ತಲಿ ಎತ್ತ ಎತ್ತ ತಿರುಗುತ್ತವೆ ಏನ್ರೀ
ಅದು ಎತ್ತ ತಿರುಗೋದು ಏನ್ ಇದಿದಿಲ್ರಿ ಮನುಷ್ಯರ ಹಿಂಗ ಕೈಲಿ ಇದು ಮಾಡ್ತ ಇದು ಒಂದು ಇದು ದೊಡ್ಡಡು ಹಿಂಗ ಸೌಟು ತೊಗೊಂಡ್ಕರಿ
ಹ್ನ್ ರೀ ಮತ್ತತ್ ಅದ್ನ ಅ ಹಾಲ ಎಂಗ್ ತೆಗಿದ ಅದ್
ಅದು ಹಾಲ್ ನಮ್ ಊರಾಗ ಬೆಲ ನಮ್ ಊರಾಗ ಬೆಲ್ಲ ಮಾಡದೈತ್ರಿ ಹಾಲ್ ತೆಗದಿದ್ದಿದ್ದಿಲ್ರರಿ
ಬೆಲ್ಲ ಮಾಡೋದಿತ್ತಲ್ರಿ ಬೆಲ್ಲನ ಹೆಂಗ್ ಮಾಡ್ತಾರೀ ಅದನ್ನ ಅಂದ್ರ ಟೈಪ್ ಹೇಳ್ರಿ ಹೆಂಗ ಹೆಂಗೆ ಯಾವ ಟೈಪ್ ಮಾಡ್ತಾರ ಈ ಸೀ ಕಬ್ಲಿಂದನ ಬೆಲ್ಲ ಆಗ್ಬಿಡ್ತೇನ್ರೀ
ಯುಕ್ಕಾ ಅದು ಅದ್ರಾಗ ಏನೇನೋ ಒಂದ್ ಏನೇನೋ ಹಾಕ್ತಾರಿ ನಾನು ಕರೆಕ್ಟ್ ಅಲ್ಲಿ ವಿಸಿಟ್ ಮಾಡಿಲ್ರಿ
ನೀವು ಕರೆಕ್ಟಾಗಿ ನೋಡ್ಬ್ರೀ ಕರೆಕ್ಟ್ಗ ವಿಸಿಟ್ ಮಾಡ್ಬೇಕ್ರೀ ಅದಕ್ಕೆಲ್ಲ ನೀವು
ಹೌದ್ರಿ ನಮ್ರ ಇಟ್ಟವ ನಾನೇ ಇದು ನಾ ಅ ಕಡೆ ಈ ಕಡೆ ಶಾಲೆಗೆಗ್ ಹೋದ್ನ ಓದ್ತಿದ್ನಲ್ಲ ರಿ
ಹ್ಮ ರಿ ಇಲ್ರರಿ ಅದ್ ನಾ ಏನ್ ಮಾಡ್ತಾರ ಅಂದ್ರ ಅದ ನೋಡ್ರಿ ಕಾರ್ಖಾನೆದಾಗ ನೋಡಿನ್ರಿ ನಾ ಹೋಗಿ
ಯಾರಿ
ಅದ್ನ ಹಾಲ್ ತಗೊಂಡ ಅವನ ಹಾಲ್ ಕುದಿಸತಾರೀ ಅವನ್ನ ಕುದಿಸ್ತಾರ ಒಂದ ಬೂಗಣಿ ಹಾಕಿ ಕುದಿಸ್ತಾರ ಅದ್ರಂತ ಬೆಲ್ಲ ಅದಂಗ ಆಗಿತ್ತರಿ ಅದು ನಂಗ ಅಷ್ಟ್ ಮಾಹಿತಿ ಗೊತ್ತೈತ್ರಿ ಅದ್ರದ್ದ ಅ ಒಳ್ಳೆ ಅದು ಏನ ಹ ಕಬ್ಬಿಂದ ರಾವದ ಇರ್ತ್ತಲ್ರಿ
ಆ ಕಾರ
ಹನ್ ರೀ ಅದ್ ತೊಗೊಂಡು ಸುಡ್ತಾರೆ ಅದ ನ
ಹ ಹ ಹೌದನ್ರರಿ
ಯಾಕ ಆತ ಅದೇ ಹೇಳಕ್ಕಾಗಲಿಲ್ಲ ಹ್ಮ ರೀ ಹನ್ರೀ ಅದ್ರಲ್ಲಿ ಎಂತರ ಈಗ ಅದಕ್ಕ ನೀವ್ ಕಬ್ಬು ಬೆಳತರಿ ಏನ್ರರಿ
ಬೆಳಗ್ಗೆ ವರ್ಷಕ್ಕೆ ನಾಕ ಎಕರೆ ಬೆಳೀತತಿರಿ
ಎಷ್ಟು ಒಂದ್ ಎಕರೆಕ್ಕೆ ಎಷ್ಟು ಟನ್ ಬರುತ್ತ ರೀ ಅದ ಕಬ್ಬು
ಅಂದ್ರ ನಾವವು ಬೆಳದಂಗ ಇರ್ತರಿ ಒಂದ್ ಎಕರೆ‌ಗೆ ಮಿನಿಮಮ ಒಂದ್ ಮ್ಯಾಕ್ಸಿಮಮ್ ಒಂದ್ ಐವತ್ತು ಟನ್ ಬರ್ತಾರೆ
ಮ್ಯ್ಯಾಕ್ಸಿಮಮ್ ಒಂದ್ ಐವತ್ತು ಟನ್ ಬರ್ತನ್ರರಿ ಒಂದ್ ಎಕರೆ ಗ
ಹ ರಿ
ಹ್ಮ್ ಹ್ಮ ಚಲೋ ಬಿಡ್ರಿ ಆದ್ರರು ಒಂದ್ ಟನ್ ಅಂತ ಅಂದ್ರೆಂದ್ ಅ ಎಷ್ಟ ಐತ್ರಿ ಅದು ಒಂದು ಮೂರ್ ಸಾವಿರ ಇತೇನ್ರೀ ಒಂದು ಟಾನಿಗೆ.
ಹಾ
ಅದ್ರಂಗ ಐವತ್ತು ಟನ್ ಬೀಳ್ತರಿ.
ಒಂದು ನಾಲ್ಕೈದು ಲಕ್ಷ ಬರ್ತಾರೆ ಒಂದ್ ನಾಕು.
ಅಬ್ಬಬ್ಬಾ ಅಬ್ಬಬ್ಬಾ ಚಲೋ ಬಿಡ್ರಿ ಆದ್ರೆ ನೀವು ಚಲೋ ಲಾಭ ಬೆಳೀತರಿ ನಿಮ್ಮ ಹೊಲ್ದಲ್.
ಎಲ್ಲಾ ಈ ಕಡೆ ಚಿತ್ರದುರ್ಗ ಕಡೆ ಅದು ಒಂದ ಎಕರೆಕ ಒಂದ ಎಕರೆ ಅಡಿಕೆ ಬೆಳೀತಾರೆ ಒಂದ್ ಎಕರೆ ಎಕ್ರಕ್ಕೆ ಇಪ್ಪತ್ತು ಲಕ್ಷ ಕೊಡ್ತಾರೆ.
ಈ ಎಲ್ಲಾ ಅಡಿಕೆಲಿ ಯಂತ್ರನ ಲಾಭ ಪಡಿತರ್ ಬಿಟ್ರಿ ಎಲ್ಲ ಎಲ್ಲಾ ಮಾಡಿ ಚಲೋ ಆಗತ್ರಿ. ಅಚ್ಚಸರಿಂದ್ರ ಕೂಡಿರ್ತರಿಲ್ಲಿ ಅಲ್ಲಿ ಎಲ್ಲಾ
ಹೌದಹೌದ್ರಿ.
ಹುನ್ರಿ ಈಗ ನಿಮ್ಮ್ ಹೊಲದ ಸುತ್ತಿಮುತ್ಲು ಯಾವಯವ ಗಿಡಗಳು ಅದಾವೆ
ನಮ್ಮ ಹೊಲದಾಗ್ರೀ ನಿಂಬಿಕಾಯಿ ಗಿಡ್ಕಳದಾವ್ರಿ.
ಹುನ್ರಿ ನಿಂಬಿಕಾಯಿ ಗಿಡ ಮತ್ತೆ ಬೇನಿ ಗಿಡ ಇವ ಏಂದಾರ ಅದಾವನ್ರಿ.
ಬೇವ ಬೇವಿನ ಗಡಡೆನೇ ಅದ್ರೀ ಫಾರೆಸ್ಟ್ ಏರಿಯಾಂತ್ರು ಅಲ್ರಿ ನಮ್ ಬಿಜಾಪುರ ಅಂತ್ರು. ನಿಮಗೂ ಗೊತ್ತದ ನಮಗೂ ಗೊತ್ತದ ಬೇವಿನ ಕಡೆ ಬಿಟ್ರ ಮತ್ತೇಏನು ಇರಲ್ರಿ.
ಏನಗಿಲ್ಲ ಅನ್ರಿ ಈಗ ಅದರ ನೀರ. ಬರುವವೆೆಲ್ಲ ನಿಮ್ ಏನ್ ಕೆನಾಲ್ ನಂತ್ರ ನೀರು ಸಪ್ಲೈ ಮಾಡ್ತರಿ ಅದಕ್ಕೆ ಕಬ್ಬಿಗೆ.
ನಮ್ಮ ಕಬ್ಬಿಗೆ ಕೆರೆ ನಿಂತದ್ರೆ ದೊಡ್ಡ ಕೆನಲ್ ನಿಂತದ್ರೀ.
ಹುನ್ರಿ.
ಬೋರ್ ಅದಾರೀ. ಬೋರ ಬೋರ್ರೀ
ಬೋರ್ ಹುನ್ರಿ. ಹ ಕೆರಿ ತುಂಬಸಿದ್ರ ನಿಮ್ಮಗೀಗ ಒಂದು ಒಂದ್ ಹತ್ತು. ಬೋರ್ ನಡಡ್ತೀವ ಅಂದ್ರಲ್ಲಿ ಅಂದ್ರ.
ಇದು ಬೋರ್ ಅಂದ್ರ ಗೊತ್ತಲ್ರಿ ಬೋರ್ ಹಾಕ್.
ಹುನ್ರಿ ಗೊತ್ತಾಯತ್ ಬಿಡ್ರಿ ಬೋರ್ ಹಚ್ಚತರ ಆದ್ರ ಅದಿಕ್ಕೇ. ಕೆರಲ್ ನಿಂತರ ಜೆರೀ ಜಗ್ತೈತ್ಲ್ರರಿ. ಹಾ ಜರೀದ್ ಜಗ್ತೈತನ್ರಿ ಅದ ಅಲ್ಲಿ ನಂತ್ರ.
ಅಲ್ಲಿ ಕೆರೆಗೆ ಒಂದ್ ಮೋಟರ್ ಇರ್ತಿವ್ರೀ ಅದು ಡೈರೆಕ್ಟ್ ಪೈಂಪ್ಲೇ ಮಾಡಿವವ್ರಿ.
ಹುನ್ರಿ ಏನ್ ಅದ ಹುಡುಕ್ಲಿಂದ್ರನ ಬರ್ತನ್ರರಿ ನೀರ್ ಏನು. ಮಳೇಲಿ ನಿಂತ್ರನ ಸ್ಟಾಕ್ ಮಾಡ್ಕಂದ ಇಡ್ತಾರ ಬಾವಿಯಾಗ ನೀರ್.
ಬಾವಿಯಗ್ರಿ. ಬಾಮ ಬಸಿತದ್ರೀ ಅಡ್ ಬೋರ್ ಹಾಕವ್ರಿ ಬಾಮ್ಯಾಗ. ನಮ್ ಭಾವಿ ಒಂದ್ ಐವತ್ತ ಅಡಿ ಆದ್ರಿ. ಹಾ ಬಸಿತಾರೆ ರೀ ಒಳಗ ಬಸ್. ಅಡ್ ಬೋರ್ ಹಾಕವರಿ ಮತ್ತೆನು ಈಗ ಸಾಲ. ಕಬ್ಬಿಗೆ ನೀರ್ ಬಾಳಬೇಕು.
ಕಬ್ಬಿ ನೀರ ಬಾಳಬೇಕು ಈ ವರ್ಷನ ಬರಗಲ್ ಬಿಡು
ಹಾರೀ ಅದಕ್ಕು ಸಾಲದ ಇವ್ರಿ ನೀರ್ ಒಣಗಲತ್ತವರಿ.
ಅಲ್ರರಿ ಅದ ನಿಮ್ದ ಬೇರೆ ಬೇರೆ ಅದ ಇದು ಕೇಳ್ಕೊತ್ತಲ್ರಿ ನಿಮ್ ಮಾತು.
ಏನ್ರಿ
ಸ್ವಲ್ಪ ದೂರಬರಿ ಆದ್ರೆ
ಹ್ಮ್ ಹ್ಮ ರ
ಮಾತು ಬ್ಯಾರ ಬ್ಯಾರೆ ಕೆಳಕ್ಕಂಥವರಿ ಸ್ವಲ್ಪ ಹೊರಗಡೆ ಹುನ್ರಿ ಹು ಈಗ ಕೇಳಕ್ಕಂತೈತಿ ನೋಡ್ರಿ ಈಗ ಅದ್ ನೀವು ಪೈಪ್ಲೈನ್ ಎ ಕೆಬ್ನೂ ಪೈಪ್ ಲೈನ್ ಮಾಡಿರ್ ಏನ್ರೀ ನಿಮ್ಮ ಹೊಲಕ್ಕೆಲ್ಲ
ಕೇಬ್ಬನು ಅಲ್ರಿ ಅವ ಇವ ಬರ್ತವಲ್ಲರಿ
ಕೇಸಿಂಗ ಪೈಪ್ ಕೇಸಿಂಗ್ ಪೈಪ್ಲಿನ್ ಮಾಡಿರೆನ್ರಿ ಹೌದನ್ರಿ ಹೊಳನಿ ಬಿಡ್ರಿ ಆದ್ರ ಒಳ್ಳೆ ನೀರಾವರಿ ಮಾಡರಿ ನೀವು ಆದ್ರ ಡ್ರಿಪ್ ಇರಿಗೇಶನ್ ಏನ್ ಮಾಡಿಲ್ಲ ಏನರಿ ನೀವು
ಪೈಲಾ ಹದ್ನೆಂಟ ಎಕರೆ ಇತ್ರಿ ಈಗ ಕೂಡಿದ್ದಾಗ ಈಗ್ ಬ್ಯಾರೆಗೆವ್ರಿ ಅರ್ಧ ಅರ್ಧ ಬಂದಾರಿ
ಎಲ್ಲಾ ಅಲ್ಲಿನಿಂದ್ರನ್ ನೀರ್ ತಗೊಂತರಿ ನೀವೀಗ ಎಲ್ಲಾರ
ಹಾರೀ ಕೆರಿನಿಂತ ಒಂದ ಪೈಪ್ಲೈನ್ ಅದರಿ ಕೆನಾಲ್ನಿಂತ ಪೈಪ್ಲೈನ್ ಅದರಿ ಇದು ಬೋರ್ಟು
ನೆಟ್ವರ್ಕ್ ಪ್ರಾಬ್ಲಮ್ ಐತ್ ನೋಡ್ರಿ ನಿಮ್ದು ಸ್ವಪ್ ಅ ನಿಮ್ ಮಾತು ಚೆನ್ನಾಗಿ ಕೇಳ್ತಿಲ್ಲ ನಮಗೆ
ಈಗ್ರಿ
ಹ್ಮು ರಿ ಈಗ ಚಂದ ಕೇಳತೈತಿ ಅದಕ್ಕ್ ಯಾವ ರೋಗ ಬರ್ತಾವರಿ ಗೊತ್ತಯಿತೇನ್ರೀ ನಿಮ್ಗ್
ಕಬ್ಬಿಗ್ ರಿ
ಹ್ಮನ ರಿ
ಕಬ್ಬಿಗ ರೋಗ ಅವ ಇದು ಅವು ದಂಟ ಇರ್ತಾವಲ್ರಿ ಕಬ್ಬಿನ ದಂಟ ಅದು ಕೆಂಪಗ ಆಗಿರ್ತಾವ್ರಿ ಒಳಗ ಕೆಂಪಗ ಇರ್ತಾವಲ್ರಿ ಹಿಂಗ ದಂಟ
ತ್ರ ನುಷಿ ಅಂತ ಬರ್ತಾವಲ್ರಿ
ತ್ರಿಪ್ ನುಸಿರಿ ಬಿಳಿ ನುಸಿರಿ
ಹ್ಮುನ್ ರಿ
ಮತ್ತೆ ಅವು
ಕ್ಕ್ ಯಾವ್ದು ಎಣ್ಣೆ ಸಿಂಪಣೆ ಮಾಡ್ತೀರ ಅದಕ್ಕ್
ಸಿಂಪಣೆ ಗೊಬ್ಬರಾ ಡಿಐಪಿ ಇವು ಇದು ಹಾಕ್ತಿವ್ರಿ ಕೊರೋಸೆನ್ ಹೊಡಿತಿವ್ರಿ ಮತ್ತ ಯಾವ್ಯಾವ ಹೊಡಿತಾರೆನ್ರಿ. ಎಮ್ಒಪಿ ಡಿಐಪಿ ಅದು ಹಾಕ್ತಿವರಿ ಯುರಿಯಾ
ಹೌದನ್ರಿ ಈಗ ಎಷ್ಟ್ ತಿಂಗಳಿಗ ಬೆಳಿ ಇರ್ಬೋದ್ರಿ ಅದ ಒಂದ್ ಮಿನಿಮಮ್
ಒಂದ್ ವರ್ಷಿನ್ ಬೆಳಿ ಅದರಿ ಅದು
ಒಂದ್ ವರ್ಷದ ಬೆಳೆ ಐತೆನ್ರಿ ಈಗ ಒಂದ ವರ್ಷತನ ಎಲ್ಲಾ ಮಾಡ್ಬೇಕೇನ್ರಿ ಅದಕ್
ಹಾ ರಿ
ಹ್ಮ್ ಈಗೆಲ್ಲಾ ಸಮಸ್ಯೆ ಐತ ಬಿಡ್ರಿ
ಸಮಸ್ಯೆ ಇರ್ತದ ಮತ್ತ ರೈತರ ಬಾಳೆ ಅದೇ ಅದರಿ ಸಮಸ್ಯೆ
ಹ್ಮನ್ರಿ ಈಗೆಲ್ಲಾ ಹ್ಮ ಹ ರಿ ಒಳ್ಳೇದ್ರಿ ಆದ್ರ ಆ ಕಬ್ಬು ಬೆಳೆ ಚಲೋ ಬೆಳತಿರ್ ಬಿಡ್ರಿ ನೀವ್ ಆದ್ರ ಮಿನಿಮಮ್ ಎಷ್ಟ್ ಎತ್ತರ ಇರ್ಬೋದ್ರಿ ನಿಮ್ ಕಬ್ಬು
ಲಾಗೋಡಿ ಮೂಲ್ರಿ ಸದಿ ತಗಸ್ಬೇಕು. ಗೊಬ್ಬರಾಕ್ಬೇಕು ಗಳೆ ಹೊಡಿಬೇಕು. ನೋಡಿರಿಲ್ರಿ ಈಗ ಎತ್ತಿನಗಾಡೆ ಹೊಡ್ಡ್ಯಾಕ್ ಒಂದ ದಿನಕ್ಕ ಯಾಡ್ ಯಾಡ್ ಸಾವರೂಪಾಯಿ ತಗೋತಾರ ಹಾ ರೀ
ಕಡೆಯಾರು ಬರ್ತಾರಲ್ಲರಿ ಅವ್ರಿಗ ಕೊಡ್ತಿರೇನ್ರಿ ಕಬ್ಬು
ಹಾ ಟೋಳಿಯವ್ರಿಗೆ ಕೊಡ್ತಿವ್ರೀ ಅವ್ರಿಗೆ ರೊಕ್ಕ ಕೊಡ್ಬೇಕಲ್ರಿ ಮತ್ತೆ.
ಹ ಹೌದನ್ರೀ ಹ್ಮ. ಬಿಡ್ರಿ .
ಅವ್ರಿ ಮಹಾರಾಷ್ಟ್ರನಂತ ಕರ್ಸ್ತೇವ್ರಿ.
ಹ್ಮ್ ನ್ರಿ ಆಯ್ತ್ರ ಮುಂಜಾನೆಯ ಶುಭೋದಯಗಳು ನಿಮಗ್ರಿ.
ಹ ಆಯ್ತ ಆಯ್ತ್ರಿ ಧನ್ಯವಾದಗಳು.